ಹಾ ಏನ್ ಮಾಡ್ತಿದ್ದೀರಾ
ಇದನ್ನಿ ಕೂತ್ಕೊಂಡು ನೀವೇನ್ ಮಾಡ್ತಿದ್ರಿ
ನಾಏನಿದಿಲ್ಲಪ್ಪ ಸುಮ್ಮೆ ಇದ್ವಿ ಊಟ ಆಯ್ತಾ ಹೌದಾ ಆಯ್ತು ಹತ ಹಾ ಒಂದ ಸಾಂಬರ್ ನೀವು ಹೌಐದು ಬಾರ್ ಹೌದಾ
ಹ್ಮ್ ಮತ್ತೆ ಹೇಳ ಕಾಲೇಜ್ ಎಲ್ಲ
ಹ್ಮ್ ಎ ಬತಾ ಕಷ್ಟ ಆಗ್ತಿದೆ ಸಮ್ಮಣಿ ಬರ ತ್ತಷ್ಟಿಗೆ. ನೀವೇನ್ ಓದ್ತಿದ್ದೀರಾ. ನಾವು ಇಂಜಿನಿಯರಿಂಗ್ ಓದ್ತ ಇದೀವಿ. ಜಯಾ ಬ್ರಾಂಚ್. ಬಿ ಎಸ್ ಸಿ. ಹ್ಮ್ ಹ್ಮ್ ಹ್ಮ್ ನಾವು ಇಂಜಿನಿಯರಿಂಗ್ ಏನಪ್ಪಾ. ನಿಮ್ಗು. ನಮ್ ನಾವು ಸಿ ಎಸ್ ಇ ನೆ ಓದ್ತಾ ಇದಿದ್ದು. ಹೌದಾ.
ಹ್ಮ
ಹಂಗೆ ನಿಮ್ಗು ಸೇಮ್ ಎಂಡ್ನೆ ಇಗ.
ಸೇಮ್ ಎಂಡ್ ಅಂದ್ರೆ ಆರ್ನೇ ಸೇಮ್.
ಹ ಹೌದ. ಹ ಹೋಗಿದ್ರ ಕಾಲೇಜ್ಗೆ. ಇವತ್ತು ಸಂಗಿ ತಂಗಿನ.
ಹೋಗಿದ್ವಿ ಇದೇ ಇರುತ್ತಾವಲ್ಲ ಯಾವನನ.
ಹ್ಮ ಸಬ್ಮಿಷನ್ಸು ರೆಕಾರ್ಡು. ರಿಪೋರ್ಟ್ಸು. ಯಾಕೆ ನಿಮ್ ಮುಂಚೆನೆ ಎಲ್ಲಾ ಮುಗುಸ್ಕೊಳಲ್ವಾ. ಹೆ ಹೆ ನಮ್ ಕಾಲೇಜಲ್ ಹಂಗೇನಿಲ್ಲಪ್ಪ ಎಲ್ಲಾ ಮುಂಚೆನೆ ಮುಗಿಸಸ್ಕೊಂಡಿರ್ತೀವಿ ಲಾಸ್ಟ್ ಲಾಸ್ಟ್ ಅಲ್ ಆರಾಮಾಗ್ ಇರ್ತೀವಿ.
ಹ್ಮ್ ಬಿಡಿ ಇದ್ರೆ ನಿಮ್ ತರ ಇರ್ಬೇಕು.
ಮುಂಚೆನೆ ಮುಗುಸ್ಕೊಂಡ್ರಿ ಇವಾಗೆಲ್ಲಾ ನೋಡ್ರಿ. ದಿನ ಹೋಗೋದ್ ಇರಲ್ವಲ್ಲ ಇವಾಗ ಕಷ್ಟ ಪಡೋದೆಲ್ಲ ಲಾಸ್ಟ್ ಲಾಸ್ಟಲೆಲ್ಲ. ಹ್ಮ್ ಮತ್ತೆ ನಿಮ್ ಕಾಲೇಜಲ್ ಶಿಕ್ಷಣ ಎಲ್ಲಾ ಹೆಂಗಿದೆ ಚೆನ್ನಾಹ್ ಹೇಳ್ಕೊಡ್ತಾರ. ಹ್ಮ್ ಯಾಕೆ. ಅಯ್ಯೋ. ಇನ್ ಎಂತುಕ್ ಇಂಜಿನಿಯರಿಂಗ್ ತಗೊಂಡ್ರಿ ಸುಮ್ನೆ. ಟೈಮ್ ವೇಸ್ಟಲ ಸಮಯ ಎಲ್ಲ ನಿಮ್ಗೆಲ್ಲ ಮಾಡ್ತಿನಿ. ಸುಮ್ಮನೆ ಹೋಗ್ ಬರ್ತಿದೆ ಅಷ್ಟೇ. ಹಾ ಕಾಲೇಜ್ಗೆ ಹೋಗೋಕ್ ಇಂಟ್ರೆಸ್ಟ್ ಇಲ್ವಾ.
ಇದೇ ಬಟ್ ಆದ್ರೆ. ಇದೆ ಅಟೆಂಡೆನ್ಸ್ ಗೆ ಗೋಸ್ಕರ ಬರೋದಷ್ಟೇ.
ನೀವು ಅಟೆಂಡೆನ್ಸ್ ಗೋಸ್ಕರ ಅಷ್ಟೇ. ಹೋಗ್ತೀರಾ ಇಲ್ಲಪ್ಪ ನಾವು. ಹೋಗ್ತಿವಿ ಕಾಲೇಜಿಗೆ ಚೆನ್ನಾಗ್ ಪಾಠ ಕೇಳ್ತೀವಿ ನಮ್ ಶಿಕ್ಷಕರೆಲ್ಲ ಚೆನ್ನಾಗ್ ಹೇಳ್ಕೊಡ್ತಾರೆ.
ಹ್ಮ್.
ಚೆನ್ನಾಗಿರುತ್ತೆ ನಮ್ ಕಾಲೇಜಿಲ್ಲ ಎಲ್ಲ.
ಮತ್ತೆ ನಿಮ್ಮ್ ಊರ ಯಾವುದು.
ಹಾ. ಹ್ಮ ನಮ್ದು ಇಲ್ಲಿಂದ ದೂರ ನಮ್ದು ಹಳ್ಳಿ ನಾವ ಓದ್ಕೋಕ ಅಂತ ಪಟ್ಟಣಕ್ಕೆ ಬಂದಿದೀವಿ ಅಷ್ಟೆ. ಅದ್ ನಮ್ದಲ್ಲೆಲ್ಲ ದೂರ ರೀ ಇಲ್ಲಿಗೆಲ್ಲಾ ಓದ್ಕೋಳ ಅಷ್ಟೇ. ಬಂದಿದ್ದೀವಿ. ಹೌದ ಹ್ಹು ಹ್ಹು. ನಿಮ್ದು ಹಳ್ಳಿನಾ ಸಿಟಿನಾ. ಹ ಹೌದಾ ನೀವು ಓದಕ್ಕೋಸ್ಕರ ಬಂದಿದ್ದೀರಾ. ಕಡೆ ಎಲ್ಲ ಪಟ್ಟಣಕ್ಕೆ. ಹ್ಮ. ಏನೇನು ನಿಮ್ಮ್ ಕಾಲೇಜಲ್ಲಿ ಏನು ವಿಷಯಗಳು. ಫಂಕ್ಷನ್ಸ್ ಎಲ್ಲ ಹೆಂಗ್ ಮಾಡ್ತಾರೆ.
ಅಂದ್ರೆ.
ಅಂದ್ರೆ ಇವಾಗ ಕನ್ನಡ ರಾಜ್ಯೋತ್ಸವ ಎತ್ನಿದ್ದೆ ಅಂತಿರ್ತವೆ ಫ್ರೆಶ್ ಅವೆಲ್ಲ ಚಚೆನ್ನಾಗಿ ತರ ನಿಮ್ ಕಾಲೇಜ್ ಅಲ್ಲಿ. ಹಾ ಬೇರೆ ಕಾಲೇಜ್ಗೆಗೆ ಹೋಲಿಸಿದರೆ ನಮ್ಮ ಕಾಲೇಜಲ್ಲಿ ಆತರ ಮಾಡಲ್ಲ. ಹೌದು. ನಮ್ಮ ಕಾಲೇಜಲ್ಲಿ ಎಲ್ಲ ಫಂಕ್ಷನ್ ಎಉ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ. ಹು ನಾವು ಎಲ್ಲ ಭಾಗವಹಿಸುತ್ತಿವಿ. ಹು ಹು ಭಾಗವಹಿ ಯಾಕೆ ನೀಮ್ ಕಾಲೇಜ್ಲ್ ಎಲ್ಲಾ ಚೆನ್ನಗ್ ಮಾಡಲ್ವ ಫನ್ಕ್ ಕೇಳ್ಸಲ್ಲ.
ಹ ಅದೇ ಮಾಡಲ್ಲ್ ನಮ್ಗು ಮಾಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಈ ಕಾಲೇಜಲ್ಲಿ ಮಾಡಲಿಲ್ಲ.
ತರ ಯಾರಾದ್ರೂ ಬಂದ್ರೆ. ಕರ್ಕೊಂತರ ನಿಮ್ ಫುನ್ಕ್ಷನ್. ಗಳೆಲ್ಲ. ನಿಮ್ದಲ್ಲ ಯಾರಾದ್ರೂ ಬರ್ಬೋದ್.
ಹೌದಾ ಏನೇನ್ ಮಾಡ್ತೀರಾ ನೀವು ಆಡ್ ಆಡ್ತೀರಾ ನೃತ್ಯ.
ಹ್ಮ ನುತ್ಯ ಮಾಡ್ತೀವಿ ಹಾಡು ಆಡ್ತೀವಿ. ಎಲ್ಲಾ ಮಾಡ್ತೀವಿ. ಮ್ ಕಾಲೇಜಲ್ಲಿ ಚೆನ್ನಾಗಿ ಎಲ್ಲಾರ್ಗು ಎಲ್ಲಾರ್ಗು ಆಪರ್ಚುನಿಟಿ ಕೊಡ್ತಾರೆ ಮಾಡಕ್ಕೆ. ಚೆನ್ನಾಗಿರುತ್ತೆ. ನಿಮ್ಗೆ ಮತ್ತೇನ್ ಪರೀಕ್ಷೆಗಳೆಲ್ಲ ಯಾವಾಗ. ಅತ್ತಿ ಇಪ್ಪತ್ ಆರನೇ ತಾರೀಕಿಂದ ಪ್ರಾರಂಭವಾಗುತ್ತದೆ. ಹ್ಮ್ ಎಲ್ಲಾ ತಯಾರಿ ಮಾಡ್ಕೊಂಡಿ ದ ಎಲ್ಲ ಓದ್ತಿದ್ದೀರ ಪರೀಕ್ಷೆ ತೆಗೆ ಯಾಕೆ ಇವಗೇನ್ ಆಗ್ ಅಲ್ ರಜೆ ಕೊಟ್ಟಿದಾರಲ್ಲ ಓದ್ಕೋಣ ಕಂತೆ. ಓದಕ್ ಆಗಲ್ಲ ಯಜ್ಜಿ ಸೇಮು. ಹೋಗಿ ಬರ್ದ್ಬಿಟ್ ಬರದ್ ಪರೀಕ್ಷೆ ಎಲ್ಲ. ಹೌದು ಹೌದು. ಹ್ಮ್
ಹ್ಮ ನಿಮ ತರ ಮೊದ್ಲೆ ಓದಿ ಎಲ್ಲ
ಎಲ್ಲ ರೆಡಿ ಆಗದ್. ನಾವ್ ಮುಂಚೆನೆಲ್ಲಾ ಮುಗಿಸ್ಕೊಂಡ್ ಇರ್ತಿವಪ್ಪ ನಮ್ಗು. ಮುಂದಿನ್ ತಿಂಗಳಿಂದ ಇದ್ದಾವೆ ಪರೀಕ್ಷೆಗಳೆಲ್ಲ ಓದ್ಕೋಬೇಕು. ನಾವು ತಯಾರಿ ಮಾಡ್ಕೊಂತಿದ್ದೀವಿ ಹಾ ನಮ್ಗೆ ಹೇಳಿದ್ದಾರೆ
ಹಾ
ಓದ್ಕೊಂತಿದ್ನ. ಇನ್ನು ಸ್ವಲ್ಪ ದಿನನೆ ಅಲ್ವಾ ಇರೋದು. ಒಂದೆಸ್ ಎರಡೇ ದಿವ್ಸದಲ್ಲೆಲ್ಲ ನಮ್ಗೆಲ್ಲ ಓದಕ್ ಆಗಲ್ಲ. ಸೊ ಇವಾಗಿಂದಾನೇ ಸ್ವಲ್ಪ ಸ್ವಲ್ಪ ಓದಣ ಅಂತ್ ಕೊಂಡಿದ್ದೀವಿ ನಾಳೆಯಿಂದ ಸ್ಟಾರ್ಟ್ ಮಾಡ್ಬೇಕ್ ಅನ್ಕೊಂಡಿದ್ದೀವಿ. ಹ್ಮ್ ಸರಿ ಪರೀಕ್ಷೆಗಳೆಲ್ಲ ಚೆನ್ನಾಗ್ ಬರೀರ್ ಹ್ಮ್ ನೀವು ಚೆನ್ನಾಗ್ ಬರೀರಿ ಓದ್ಕೊಳ್ರಿ ಆಗಲ್ಲ ಜಾಸ್ ಇರುತ್ತೆ.
ಹಾ ಓದ್ಕೊಂತೀನ್ ಓದ್ಕೋತಿನ್
ನಿಮ್ ನಿಮ್ ಕಾಲೇಜಲ್ಲಿ ಶಿಕ್ಷಕ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ಸುತ್ತೆ ನಿಮ್ಗ್ ಓದದೇ ಬೇ ಇಲ್ಲ ಅವ್ರು ಹೇಳ್ಕೊಟ್ಟಿದ್ದು ತ್ತಲ್ವ ತಲೆಗ್ ಹೋಗ್ಬಟ್ಟಿದೆ.
ಆತರ ಇಲ್ಲ ನಿಮ್ ತರ ನಿಮ್ಕ ಹೋಲಿಸಿರ್ತಾರೆ ನಮ್ ಕಾಲೇಜ್ ಸ್ವಲ್ಪ ಅಂತದೆಲ್ಲಿ ಕಮ್ ಕಡಿಮೆ.
ಕ್ರೀಡೆಗಳೆಲ್ಲ ಇದ್ದಾವ ನಿಮ್ಮ ಕಾಲೇಜಲ್ಲಿ ಆಡಿಸ್ತಾರ ಆಡ್ತೀರಾ ಮೈದಾನ ಎಲ್ಲ ಇದ್ಯಾ?
ಹಾ ಇದೇ ಕ್ರಿಕೆಟ್ ವಾಲಿಬಾಲ್ ಈ ತರ ಎಲ್ಲಾ ಆಡ್ತೇವಿ ನಾವು.
ಹೌದಾ ನಿಮ್ಗೆ ಆಯ್ ಕ್ರೀಡೆ ಅಂದ್ರೆ ಇಷ್ ಟ
ನಮ್ಗೆ ವಾಲಿಬಾಲ್ ಅಂದ್ರೆ ಇಷ್ಟ ನಮ್ ಹಳ್ಳಿ ಕಡೆ ಎಲ್ಲ ಆಡ್ತೇವೆ ಜಾಸ್ತಿ ಆಡುತ್ತೇವೆ ಹಂಗಾಗಿ ಇಲ್ಲಿನೂ
ಜಾಲಿ ಫುಲ್ಲಾ ಹ್ಮ್
ನಿಮ್ಗ ಯಾವ್ದ್ ಇಷ್ಟ.
ನನಿಗ್ ಬ್ಯಾಸ್ಕೆಟ್ ಬಾಲ್ ಇಷ್ಟ.
ಮಹ ಹೌದಾ ಒಂದಿನ ನೋಡಿಲ್ಲ ಮತ್ ಆಡಿರೋದು.
ನಮ್ ಕಾಲೇಜಲ್ಲೆಲ್ಲ ಅಷ್ಟೋನ್ದ್ ದೋಡ್ ಮೈದಾನಗಳೇನಿಲ್ಲ ಬರೀ ಕಾಲೇಜಲ್ ಓದೋದು ಓದೊದು ಓದೋದು ಅಷ್ಟೇ.
ಹಾ
ಅದ್ಕೆ ನಾವ್ ಏನ್ ಆಡಲ್ಲ ಅಷ್ಟೇನ್ ಕ್ರೀಡೆಗಳು. ಹ್ಮ ಕಾಲೇಜ್ಗ್ ಹೋಗ್ ಬರದಷ್ಟೇ ಓದದು ಇದೆ ಆಗೋಗಿದೆ.
ಹ್ಮ ಮತ್ ತೆ ನಿಮ್ಮ ಗೆಳತ್ ತಿ ಗೆಳೆಯರ ಬಟ್ಟಗೆ ಕಾಲೇಜಲ್ ರ್ತೀರಾ. ಚೆನ್ನಾಗ್ ಎಂಜಾಯ್ ಮಾಡ್ತಿದೀರಾ ಏಲ್ಲ ಕಾಲೇಜ. ದಿನಗಳನ್ನ.
ಹಾ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದೇವೆ ಮತ್ತೆ ಆಚೆಗಡೆ ಓಡಾಡ್ಕೊಂಡು.
ಅವ್ರ್ ಜೊತೆ ಸಂತೋಷವಾಗಿದೆವ್. ಹೌದಾ. ನಗೆ ಗೆಳತಿಯರ್ ಯಾರು ಇಲ್ವಾ. ಹ್ಮ್ ಹೌದ. ಗೆಳೆಯರೊಂದ್ ದೆ ಸಂತೋಷ್ವಾಗಿದ್ದೀರಾ. ಸಿರಿಕ.
ಹೌದ ಹೌದು ನಿಮ್ಗೆ ಯಾರು ಇದ್ದಾರ ಗೆ
ನಮ್ಗ್ ಯಾರು ಇಲ್ಲ ನಮ್ ಗೆಳ್ತಿಯರೆ ಜಾಸ್ ಚಿಕನ್ ಆಯ್ತುರು ಬ್ರೈನ್ ಸೂಪ್ ಮತ್ತೆ. ಕೆರೆ ಸಾಕು ನಿಮ್ಗೆ ಹ್ಮ್ ಜತೆ. ಆಚೆ ಹೋಗೋದೆಲ್ಲಾ ಎಂಜಾಯ್ ಮಾಡ್ತೀರ್, ನಾವು ನಮ್ ಗೆಳೆತಿಯರ್ ಜೊತೆ ಎಂಜಾಯ್ ಮಾಡ್ತಿವ್ ಸಾಕು ನಮ್ಗು. ಗೆಳತಿಯರ್ ಗೆಳೆಯರ್ ಯಾರು ಬೇಡ. ಹ್ಮ್ ಯಾಕೆ ನಿಮ್ಗೆ ಅವ್ರ್ ಬೆಳಗ್ಗೆ ಬಿಟ್ರೆ ಕಷ್ಟನಾ ನಿಮ್ ಸ್ನೇಹ ಮಾಡಿದ್ರೆ ಅವ್ರ್ ಜೊತೆ ಎಲ್ಲ.
ಆ
ಆ
ಅರ್ಥವಾಗ್ಲಿಲ್ಲ.
ನಿಮ್ಗೆ ಗೆಳತಿಯರ್ ಜೊತೆ ಪ್ರಯಣ ಮಾಡಿದ್ರೆ ಅವ್ರಿಂದ ಏನಾದ್ರರು ಕಷ್ಟ ಆಗುತ್ತಾ ಅಂದೆ ಮಾಡಲ್ ಮಾಡಿಲ್ವಲ್ಲ ಯಾರ್ ಜೊತೆನು.
ಹಾ ಆಗುತ್ತಂತಾನೇ ನಾವು ಹತ್ರಕ್ಕೆ ಸೇರಿಸ್ಕೊಂಡಿಲ್ಲ.
ಹ ಹೌದಾ
ಹ್ಮ್
ಹ ಹಾಗ ಸರಿ ಎಲ್ಲೆಲ್ಲಿ ಹೋಗ್ತೀರ ಎಲ್ಲಾ? ಬರೀ ತಿರ್ಗೋದೇನ, ನಿಮ್ ಗೆಳೆಯರ್ ಜೊತೆ ಇಲ್ಲಾ ಓದೋದ್ ಏನಾದರೋ ಇದೆಯಾ?
ಹ, ಓದೋದು ಅಂದ್ರೆ ಗೆಳೆಯರಂದ ಮೇಲೆ ಓದ್ಬೇಕು, ಓಡಾಡ್ಬೇಕು, ಎಲ್ಲಾ ಚಟಗಳು
ಹ ನಮ್ಮ್ ಕಾಲೇಜಲ್ಲಿ ಾರ ಅಪ್ಪ ಹುಡುಗುರು ಹೆಂಗ್ ಮಾಡ್ತಾರ ಅವ್ರು? ಹ್ಮ್, ಏನಿಲ್ಲ, ನಿಂತರ ಬೆಸ್ಟ್ ಅ ಬರ್ತಾರೆ ಹಾ, ಎಕ್ಸಾಮಲೆಲ್ಲ ಕಾಪಿ ಮಾಡ್ತಾರೆ. ಹಾ, ಸಿಗಾಕೊಂತಾರೆ.
ಹೌದಾ
ನೀವ್ ಏನಾದ್ರು ಹಿಂಗ್ ಮಾಡ್ತೀರಾ?
ಆತರ ಎಲ್ಲಾ ಮಾಡುದು ತಪ್ಪು ಆತರ ಮಾಡ್ಬಾರ್ದು. ಎಷ್ಟು ಬಂದ್ರೆ ಅಷ್ಟ ಬರ್ದು ಬರ್ಬೇಕು ಅಷ್ಟೇ ಪರೀಕ್ಷೆಗಳನ್.
ಲ್ಲ ಕಷ್ಟಪಟ್ಟು ಓ ಹತೀರಾ ಎರಡ್ ದಿವಸ್ದದಲೀ? ಹೌತ್ತು ಹತ್ತು ಕೊನೆಯಲ್ಲಿ ಎಲ್ಲ ಚೆನ್ನಾಗಿ ಓದ್ಕೊಂಡು ಪರೀಕ್ಷೆ ಬರೆದು ಹ ಹೌ ಿ ಕಾಲೇಜ್ ದಿನಗಳನ್ನ ಚೆನ್ನಾಗ್ ಎಂಜಾಯ್ ಮಾಡದ್ವಿ.
ಹ್ಮ್
ಗೆಳೆಯ ರೊಟ್ಟಿಗೆ ಇದ್ವಿ. ಯಾರ್ ಜೊತೆನು ಸ್ನೇಹ ಮಾಡ ಬೇಡಿ ಅವ್ರ ಜೊತೆ ಇದ್ರೆ ಚೆನ್ನಾಗಿರುತ್ತಲ್ಲ, ನಿಮಗೆ?
ಹೌದು
ಅವರ್ ಜೊತೇನು ಚೆನ್ನಾಗಿದ್ವಿ. ಇನ್ನೇನ್ ಕಾಲೇಜ್ ದಿನಗಳೆಲ್ಲ ಮುಗ್ಯಕ್ ಬರ್ತಿದೆ, ಚೆನ್ನಾಗ್ ಎಂಜಾಯ್ ಮಾಡಿ ಚೆನ್ನಾಗ್ ಓದ್ಕೊಳಿ.
ಹಾ ದೇವಸಹ
ಹಾ ಸರಿ ಸರಿ
ಸರಿ